ಅಲೋ, ಯಲ್ಲಿ ಅದಿರಿ.
ಈ ಸ್ವಾಮಿ, ಆನ್ ದ ವೇ. ಗೊತ್ತಿಲ್ಲ ಯಾವ್ದೋ ರೂಟ್ ತೋರಿಸ್ತ ಅಷ್ಟೇ
ರೂಟ್ ಸ್ಟ್ರೇಂಜರ್ಸ್ ತರ.
ಹಾ ಒಯ್ತಾ ಇದಾರೆ ಈಗ. ದಾರಿ ಯಾವ್ದಂತ ಗೋತಿಲ್ಲ ಸುಮ್ನೆ ಹೊಯ್ತಾಯಿರದೆ.
ಏನು ಗಾಡಿ ಗಾಡಿಯಲ್ಲಿ. ಅದು ನಡಕೊಂಡು. ಇಲ್ಲ ಬಸ್ಸ ಅಲ್ಲ ಸಾರ್ ನಡ್ಕೊಂಡು ಪಾದಯಾತ್ರ ಮಾಡಿಕೊಂಡು ಹೋಯ್ತಾ - ಇದರಿ.
ಎಲ್ಲಿ ಗಂಟ ಬಂದ್ರ ಇವ್ರು ಬೆಟ್ಟಗ ಹೋಗಿದವರು.
ನಮಗಳು- ಬಂದಿಲ್ಲ ನನಗದ ಅವರು ಬೆಟ್ಟ ಸ್ವಾಮಿಗಳು.
ಇಲ್ಲ ಅಲ್ಲೇ ಮುಡಿಗಿಡಿ ಮಾಡಸ್ ಅಂತಿಂದ್ರ ಪಾ.
ಮುಡಿ ಮಾಡಸ್ತಾರೆ.
ನ ಒತ್ತು ರೂಪಾಯ ಹ ಇ ಏನಕ್ ಬಂದಿರಬೋದ ನಿಂಗ ಬಂದೈತ.
ಇಲ್ಲ ಕಣೆ ನಂದು ಚೆಕ್
ನಾ ಅಯೋ ನಂದು ಹಳೆದೇ ಕರೆಕ್ಟ್ ಆಗ ನಿಮ್ಮಷ್ಟೇ ಬಂದಿಲ್ಲ ಇನ್ನು ಒಮ್ಮ ಹೊಸ ಟಾಸ್ಕೆಲಿ ಬಂದವ.
ಟೋಟಲ್ ಎಷ್ಟಯ್ತು ಕೇಳೋ ಅವ್ರಗ ಆ ಸ್ವಾಮಿಗಳಿಗೆ
ಸ್ವಾಮ್ ಗಳು ಎಷ್ಟಯ್ತು ನಿಮ್ಗೆ ಟೋಟಲು ಹ ಹೇ ಟೋಟಲು ಟೋಟಲ್ ಮೂರ್ ಸಾವ್ರ ಇನ್ನೂರ ಹ ಅರವತ್ತ ಹಾ ನಾಕ್ ರೂಪಾಯಿ ಇದೊಂಬತ್ತು ರೂಪಾಯಿ ಅದ್ರ ಹ ಎಪ್ಪತ್ತ ಒಂಬತ್ ರೂಪಾಯಿ. ಮೂರ್ ಸಾವ್ರದ ಇನ್ನೂರ ಎಪ್ಪತ್ತೊಂಬತ್ತು.
ಹೇ ಹೆಚ್ಚು ಕಮ್ಮಿ ಇನ್ನೊಂದ್ ಇಪ್ಪತ್ ರೂಪಾಯಿ ಬತ್ತತವ್ರಗೆ.
ಹಾ
ಆ ಸೌಂಡ್ ಗಳ್ಗೆ ಇನ್ನೊಂದ್ ಇಪ್ಪತ್ತು ರೂಪಾಯಿ ಬರ್ಬೋದು.
ಹ್ಮ
ಪುನೀತ್ ಗೌಡ ಹ್ಮ್ ಇನ್ನು ಇಲ್ಲಕ್ಕಪ್ಪ ನಿಂದು ಹ್ಮ
ಪುನೀತ್ ರಾಜಕುಮಾರ ಅಂದ್ ಬಿಟ್ಟು ಎಲ್ಲಾರ್ನು ಮಾತಾಡ್
ಸಾ ನಮ್ಮೂರು ಹುಡುಗರು ಸಾರ್
ಹ ಇನ್ನೊ ಮತ್ ಇನ್ನೊಂದು ಬೆಂಗ್ಳೂರದು. ಅಲ್ಲಾ ಮೈಸೂರದು
ಯಾರು ಶಿವರಾಜ್ ಶಿವರ ಶಿವನ.
ಅವ್ರದ್ದು ಎಷ್ಟು ಬಂದಿದೆ ಅಂತೆ.
ಅವ್ರದು ಈಗ ಎಕ್ಸ್ಟ್ರಾ ಯಾವ್ದೋ ಒಂಬತ್ತು ಎಷ್ಟೋ ಬಂದೈತ್ ತ್ತೆಅಂತಂದ್ರು ಹತ್ತೋ ಹದ್ನೆಂಟು ಫಾರ್ಟಿ ಫಾರ್ಟಿ ಟೂ ಬಂದೈತೆ ಅವ್ರ್ಗೆ
ಟೋಟಲ್ಲು ಅವ್ರ್ದ್ ಎಷ್ಟಾಗಿದೆ? ಅದೇ ಎಷ್ಟ್ ಕಾ ಎಷ್ಟ್ ಕಾಲ್ ಮಾಡಿದಾರು ಎಷ್ಟ್ ಎಷ್ಟು ಅಮೌಂಟ್ ಬಂದಿದೆ ಸರ್ ಅವ್ರ್ಗೆ?
ಅವ್ರ್ ಮಾಡಿದ್ ಅದೇ ನಾಕ್ರಿಂದ್ ಐದ್ ಕಾಲ್ ಮಾಡಿರ್ಬೋದು, ಎಂಟೇ ಕಾಲು. ಎಂಟೆ ಕಾಲ್ಗ, ಎಂಟ್ ಕಾಲ್ಗ, ಏಳ್ನೂರ ಏಳ್ನೂರ್ ತೊಂಬತ್ತೇಳು ಪ್ಲಸ್ ನಲ್ವತ್ತೆರಡು. ಬ್ಯಾಕ್ ಸೈಡ್ ಆ ಇದ್ರುದು ಯಾಂಕರ್ ಕೇಳದ್ರೆ ಇಲ್ಲೇ ತಾನ್ ಬರೋದು. ಅಲ್ಲಂಗ ಹ್ಯಾಪಬುಡದು ಹ ಹೇಳ ಅದೇ ಅಂತ ಹೆಂಗ ಹೇಳ್ತೀನಿ ಅಂದ್ರೆ ನೋಡು ಕಾಲಿಂಗ್ ಎಲ್ಲ ಯಾವ್ದರಲಿಬಂದಿದ್ದು. ಅಮೌಂಟ್ ಕ್ರೆಡಿಟ್ ಆಗಿರೋದು. ಕಾಲಿಂದೆ ಇ ಈ ಈ ಅಕೌಂಟು ಇದ್ರಲ್ ನೋಡ್ ಬೇರೆ ಅಕೌಂಟ ಬೇರೆ ಅಕೌಂಟಾ. ಸೇಮ್ ಅದೇ ಅಲ್ವ ಸರ್, ಇದೇನ್ ಸರ್ ಇದೆರಡು ಕಾಲ್ದು ಸರ್ ಇದು ಹೊಸದು ಸರ್, ಸರ್ ಇವರ್ಗ್ಗ್ ಬಂದಿರೋದು ಇದಿರ್ಬೇಕು ಅಣ ಟೈಪಂಗ್ಸ್.
ಹೇಳಣ್ಣ ಹೇಳಣ್ ಹೇಳಣ,
ಟೈಪಿಂಗು ಸಹಟೈಪಿಂಗ್ ಇರ್ಬೇಕು. ಬರಿ ಒಂಬತ್ತು ರೂಪಾಯ್ನ ಹ
ಏನ್ರೀ ಹೀಗಾದ್ರ ನಾವ್ ಮಾಡಿದ್ದು ವೇಷ್ಟು ಕಣ್ರಿ
ವ್ಯರ್ಥವಾಯ್ತಲ್ಲ. ಅಂದ್ರೆ ಇವ್ರ್ದು ಈವ ಈವಾಗ ಚೆಕಿಂಗ್ ಮಾಡ್ತಾವ್ರ ನಮ್ದ್ ಇನ್ನು ಮೂರ್ ಸಾವಿರ ಕಾಲ್ ಚೆಕ್ ಮಾಡ್ಬೇಕಲ್ಲ
ಏನ್ ಮಾಡ್ತಾರ ಬಿಡ್ತಾರೊ ಗೊತ್ತಿಲ್ಲ ಎಲ್ಲೋ ಅವ್ರದುಮಿಸ್ ಆಗಿ ಹೊಡದಾರ ಅವರು.
ಅಯ್ಯಪ್ಪ ಯ ನನ್ ಬರಿ ಎರಡ್ ಸಾವಿರನೇ ಇನ್ನದೆ ಎರಡ್ಸಾವ್ರ ಆದ್ಮೇಲೆ ಇನ್ನು ಇಲ್ಲಿ ತಕತನೇ ಇಲ್ಲ ನಂದು ಈಗ ನಂಗೂ ಟಾಸ್ಕ್ ಬರ್ತಾ ಇಲ್ಲ ಸದ್ಯಕ್ಕೆ. ಹೇಳಿ ಹೇಳಿ ನಿಮ್ದ ಎಷ್ಟ್ ಆಗದೆ ಸರಟಾಸ್ಕು ಯಾವ್ದು ಇವತ್ತ ಏ ಮ್ಯಾಚ್ ಮುಗ್ದೋಯ್ತು ಸಾ ಎಂಬತ್ಮೂರು ಅಂತ ಕಪಿಲ್ ದೇವ್ದ ಒಂದ್ ಮ್ಯಾಚ್ ಇತ್ತು. ಅಲ್ಲ ಅವ್ನು ಟಿ ತ್ರಿ ಎಂಬತ್ ಮೂರ್ ಅಂದ್ರೆ ಏನು, ವರ್ಲ್ಡ್ ಕಪ್ಪು ಹಾ ಫಿಲಾಮನೊಡ್ತಾ ಇದೆ. ಕಪಿಲ್ ದೇವ ಇಂದ ಎಷ್ಟು ಇಂಡಿಯಾ ಟೀಮ್ಗೆ ಎಷ್ಟು ರೆಸ್ಪೆಕ್ಟ್ ಬ ತೋ ಯಾವ್ಯಾವ ರೀತಿ ಇವತ್ತು ಕೊಹ್ಲಿ ಆಡ್ತಾ ಇರ್ ಕೊಹ್ಲಿ ಆಡ್ತಾವನ ಅಂತಂದ್ರ ಹಲೋ ಈ ರೆಸ್ಪೆಕ್ಟ್ ಬಂದಿರದು ಕಪಿಲ್ ದೇವಕ್ ಸೇರ್ಬೇಕು ಅಂತಹ ನೋಡ್ತಾ ಇದೆ
ಹೇಳಿ ಹೇಳಿ ಈಗ ಉಪ್ಪಲ್ಲಿ ಆರಂಗ ಪ್ಯಾರ್ ಯಡ್ಗೆ ಸರ್ ಕೊಟ್ಟಿದ್ದು
ಹಾ ಇವನ್ಗೆ ವೈಭವ ಸೂರ್ಯವಂಶಿ
ವೈಭವ್ ಸೂರ್ಯಾಂಶಿ ಅವರ್ಗ ಸರ್ ಸರಿ ಸರ್ ಅದೇ ರಾಜಸ್ ರಾಜಸ್ಥಾನ್ ರಾಯಲ್ಸ್ ಅಲ್ಲಿ ಇದ್ರಲ್ಲ
ಹಾ ಹಾ ಅವ್ನ್ಗ ಏನೋ ಪ್ರಶಸ್ತಿ ಕೊಟ್ರಣ ಅವಗ ಆಮೇಲೆ ಶ್ರೀಲಂಕಲ್ಲಿ ಅವರ ಕ್ಲಾಸ್ ಅವ್ರು ಮೀಟ್ ಮಾಡ್ದ ಅರ್ಥ ಅವ್ರೆಲ್ಲ ತೊಡಾಕ್ ತೊಡ ಅವ್ರ ತೊಡಸ ಕಡ
ಏಯ ಅದೆಲ್ಲ ಮಾತಾಡ್ಬಾರ್ದ ಅದ್ ಬಿಟ್ರೆ ಇನ್ ಇನ್ಯಾರು ಇದು ಆರೆಂಜ್ ಪರ್ಪಲ್ ಪರ್ಪಲ್
ಪರ್ಪಲು ಇವನು ಕೊಟ ಅವ್ರ ಯಾರಪ್ಪ ಅವನು ವೆಸ್ಟ್ ಇಂಡೀಸ್ ಅಲ್ಲ ಸೌತ್ ಆಫ್ರಿಕಾ ಬ್ಯಾಟ್ಸ್ ಬೌಲರ್ ಅವನಲ್ಲ ಹಾ ರಾಬಡ್ ರಬ್ಬಡ
ರಾಬಡ್ ಅವ್ರಗೆ ಸರ್
ಹ್ಮ್ ಪ್ಲೇಯರ್ ಆಫ್ ದ ಸೀರೀಸು ಪ್ಲೇಯರ್ ಆಫ್ ದ ಸೀರೀಸು ಆರೆಂಜ್ ಕ್ಯಾಪ್ ಎಲ್ಲಾ ವೈಭ ವೈಭವ ಸರ್
ಹ್ಮ ಅಲ್ಲ ನಮ್ಮ ಇವ್ರಿಗೂ ಅವ್ರಿಗೂ ಮಿಸ್ ಆಯ್ತು ಲಾಸ್ಟ್ ಮ್ಯಾಚ್ಂದ ಅಲ್ವಾ ರಾಬಡ ಅವ್ರಗೂ ಮತ್ತೆ ಪೈಪೋಟಿಲ್ಲಿ ಇದ್ದದ್ದು ಯಾರವರು ನಮ್ಮ ಆರ್ಸಿಬಿಲ್ ಇದ್ರಲ್ಲ
ಭುವನೇಶ್ವರು
ಭುವನೇಶ್ವರ್ ಕುಮಾರ್ಗೂ ಮಿಸ್ ಆಯ್ತು ಏನು ಒಂದೇ ಒಂದ್ ವಿಕೆಟ್ ಅಲ್ಲಿ ಮಿಸ್ ಆಗಿದೆ ಇವರು ಇಬ್ರುಗೂ ಹಾ ಈಗ ಆರ್ ಸಿ ಬಿ ಎರಡ್ ಸಾರಿ ಆಯ್ತು ಹೆಂಗು ಇನ್ನು
ಪುರುಷರ ವಿಭಾಗದಲ್ಲಿ ಎರಡು, ಮಹಿಳೆಯರ ಜೊತೆಲು ಎರಡು.
ಹ್ಮ್.
ಹ ಮಹಿಳೆಯರದು ಮೂರೇ ಸೀಸನ್ ಆಗಿರೋದು ಎರಡ್ ಗೆದ್ದವರೇ.
ಅವ್ರದ್ದು ಆಗೈತೆ ಸೀಸನ್ ಏನು ಸೀಸನ್ ಜಾಸ್ತಿ ಆಗೈತೆ.
ಹ್ಮ ಹ್ಮ್
ಸೀಸನು ನಾಲ್ಕೈದು ಆಗಿರಬೇಕು.
ಹ್ಮ ಒಟ್ಲಿ ಮುಂಬೈ ಮುಂಬೈ ಅದ್ರಲ್ಲೂ ಮಹಿಳೆಯರಲ್ಲೂ ಮುಂಬೈನೇ ಜಾಸ್ತಿ ಜಾಸ್ತಿ ನಮ್ಮ ಪುರುಷರ ವಿಭಾಗದಲ್ಲೂ ಮುಂಬೈನೇ ಜಾಸ್ತಿ.
ಮುಂಬೈ ನವರು ಎರಡು ಸರಿ ಗೆದ್ದರೆ
ಹಾ.
ಮತ್ತ ಆರ್‌ಸಿಬಿ ಯವರು ಎರಡು ಸಾರಿ ಗೆದ್ದವರೇ.
ಹಾ ಹಾ
ಆರ್ಸಿಬಿಲಿ ಮಹಿಳೆಯರ ಗೆದ್ದ ಮೇಲೆ ನೋಡಪ್ಪಾ ನಮ್ ಪುರುಷರಿಗೆ ಲಕ್ಕು ಬಂದಿದ್ರು
ಹ್ಮ್ ಸರಿ ಸರ್, ನಾವು ಈಗಾ ಸುಮ್ನೆ ಗ್ಯಪಸ್ಕೊಂಡು ಮೂಲಭೂತ್ ತಕ್ಕುಗಳ ಬಗ್ಗೆ
ಹಾ
ಮತ್ತೆ ಸರ್ ನಿಮ್ಗೆ. ಸಂವಿಧಾನದಲ್ಲ ಅದಲ್ಲ ಸರ್ ಹ ಅದ್ರ ಬಗ್ಗೆ ಹೇಳಿ ಸರ್ ಗೊತ್ತಿದ್ರ ಇಲ್ಲ ನಾವೇ ಹೇಳ್ತಿವಿ ನೋಡಿ. ಸರಿಯಾಗಿದ್ದಂತ
ಮದ್ ಮಧ್ಯ ಮರ್ತೋಗಿರೋದ್ ನೆನಪುಸ್ಕುಳವು
ಅದೇ, ಈಗ ಮೂಲಭೂತ ಮೂಲಭೂತ ಹಕ್ಕುಗಳನಾ
ಒಂದ್ ನಿಮಿಷ ಹಂಗೆ ಇರಿ, ತಾನೆ ಬರ್ತಿದ್ದು ಯಾವ್ದ ಸರ್ ಎಕ್ಸ್ಟ್ರಾ ಕಾಲು
ಹಲೋ
ನಿಮ್ಮ ತಮ್ಮಾ ಸಾರ್
ಮಾತಾಡಿ ಮಾತಾಡಿ ಏನಿಲ್ಲ ಮಾತಾಡಬಹುದು ಅವ್ನ.
ಓ ಇಲ್ ನೋಡಿ ಇಲ್ ನೋಡಿ ನವಿಲು ಮುಂಗುಸಿ ಜೊತೆ ಫೈಟ್ ಮಾಡ್ತಾ ಇದೆ.
ಯಾ
ನಿಜ ಅದು ನವೀಲೂ ಮೊಸ್ಲಿ ಮೊಟ್ಟೆ ಇಕ್ಕಿರಬೇಕು.
ಆ ಓ ಆಕಡೆ ಸೌಂಡು ಬಂದೈತ ಅಲ್ಲಾ.
ಆ ತಿನ್ನಕ್ಕೆ ಮುಂಗುಸಿ ಬಂದಿದೆ ಸುತ್. ತುಸ್ತಾ ಇದೆ ಬನ್ನಿ ಬೇಗಾ ನೋಡಗಿದ್ರ ಹ್ಮ ಇಲ್ಲೇ ಸುತ್ತಾಯಿದೆ.
ಬತ್ತಾ ಇದೀನಿ.
ಬಂತು ಬಂತು ಬಂತು ನೀ ನೀರೊಳಗಡೆನೆ ಬಂತು ಓಯ್ ಇದ್ಯಾವುದೋ ಮುಂಗುಸಿ ಹ. ಕೇಳಸ್ತಿಲ್ವಾ ಸಾರ್.
ಕೆಳಸ್ತೈತೆ ಕೆಳಸ್ತೈತೆ.
ಹಾ ಫಂಡಮಂಟಲ್ ರೈಟ್ಸು.
ಹ್ಮಂ
ಮೂಲಭೂತ ಹಕ್ಕುಗಳು ಅಂತಿವಲ ಅದುನ್ನ ಅಮೇರಿಕ ಸಂವಿಧಾನದಿಂದ ರೋಲ್ ಪಡಕಂಡಿವೆ ನಮ್ಮ ಸಂವಿಧಾನಕ್ಕ.
ಹಾ
ಹಾ ಇದು ಸಂವಿ, ನಮ್ಮ ಕ ಸಂವಿಧಾನದಲ್ಲಿ ಇಪ್ಪತ್ತೈದ್ ಭಾಗ ಬತ್ತವ್ ನೋಡಿ.
ಹ್ಮ್ ಹ್ಮ್ ಹ್ಮ್.
ಆ ಇಪ್ಪತ್ತೈದ್ ಭಾಗದಲ್ಲಿ ಮೂರನೇ ಭಾಗದಲ್ಲಿ ಬತ್ತದ.
ಅದೇ ಮ್ಯಾಗಿನ ಕಟ್ಟಾ ಅಂತ ಆಕಂಡ ಇದೆ.
ಹೂಂ ಅದ್ನ ಭಾರತದ ಸಮ್ಯ ಸಂವಿಧಾನದ ಮ್ಯಾಗ್ನ ಕಾಟಾ ಅಂತ ಕರೀತಾರ. ಮ್ಯಾಗಮ್ಯತ್ ಕಾಟಾ ಇಂಡಿಯಾ ಭಾರತ್ ವಿತ್ತದ ಮ್ಯಾಗ್ನ ಕಾಟ ಅಂದ್ರೆ ವಿಕ್ಟೋರ್ ರಾಣಿಯ ಘೋಷಣೆ. ಸಂವಿಧಾನದ ಮ್ಯಾಗ್ನ ಕಾಟ ಅಂದ್ರ? ಸಂವಿಧಾನದ ಸಂವಿಧಾನದ ಮ್ಯಾಗ್ನ ಕಾಟಾ ಅಂದ್ರಾ? ಸಂವಿಧಾನದ ಮ್ಯಾಗ್ನ ಕಾಟ ಅಂದ್ರ ಇದನ್ನ ಅಂತಾರ.
ಕಾಟ ಅಂತಾನೇ ಕರೆಯದು.
ಹ್ಮ ಹ್ಮ್ ಕರೀತರಾ. ಐದನೆದ್ ಜಾರ್ಜ್ ಅವ್ರಲ್ಲಾ ಅಮೆರಿಕ್ದಲ್ಲಿ, ಅವ್ರು ಘೋಷಣೆ ಮಾಡಿರೋದು ಇದ್ನ. ಮ್ಯಾಗ್ನ ಕಾಟ ಅಂತಾ. ಹ್ಮ್, ಇಲ್ ಮೂಲಭೂತ್ ಇಂತಾ ಹಕ್ಕುಗಳು, ವಿದ್ ಒಟ್ ಒಟ್ಟು ಒಂದು, ವಿಧಿ ಹನ್ನೆರಡನೇ ವಿಧಿಯಿಂದ ಸ್ಟಾರ್ಟ್ ಆಗ್ತದೆ.
ಹ್ಮ್
ಭಾಗ ಮೂರು ಹನ್ನೆರಡನೇ ವಿಧಿಯಿಂದ ಸ್ಟಾಟ್ ಆಯ್ತದ?
ಆದ್ರಾ ಏ ಹನ್ನೆರಡರಿಂದ ಸ್ಟಾರ್ಟ್ ಆಗತ್ತಾ.
ಹಕ್ಕುಗಳು ಸ್ಟಾರ್ಟ್ ಆಗೋದು ಹದಿನಾಲ್ಕರಿಂದ.
ಹ್ಮ
ಹನ್ನೆರಡನೇ ವಿಧಿ ಏನ್ ಹೇಳ್ತದಂದ್ರ, ಇದು ಹಾ ರಾಜ್ಯ ಹಾ ಇದೈತಲ್ಲಾ, ರಾಜ್ಯ ಅಂದ್ರ ಏನ ಅಂತ ಹೇಳ್ತದ. ಒಂದು ರಾ, ಈಗಾ ನಾವು ಅ ಈಗ ನಾವು ಬ ಮಾಮೂಲಿ ಸಂವಿಧಾನದಲ್ಲಿ ಎಲ್ಲೇ ಬಳಸೋರು ರಾಜ್ಯ ಅಂತ ಬಳಸ್ ಅದಕ್ಕೆ ವ್ಯತ್ಯಾಸ ಅದ್ ಅಂದ್ರೆ ನಾವು ನಮ್ಮ ರಾಜ್ಯ ಕರ್ನಾಟಕ, ಆತರ ಎಲ್ಲ ಬರಲ್ಲ ಅದು.
ಹ್ಮ್
ರಾಜ್ಯ ಅಂತಂದ್ರ ಅಂದ್ರೇ ಈಗ ಹ್ಞಾಂ ಹಲೋ, ಕೇಂದ್ರ ಅದೇ ಕೇಂದ್ರ ಕಾರ್ಯಾಂಗ, ಶಾಸಕಾಂಗ, ರಾಜ್ಯ ಕಾರ್ಯಾಂಗ, ಶಾಸಕಾಂಗ ಮತ್ತೇ ಸ್ಥಳೀಯ ಸಂಸ್ಥೆಗಳು, ಸ್ವಾಯತ್ತತೆ ಸಂಸ್ಥೆಗಳು ಅಂದ್ರ, ಎಲ್ ಎಲ್ ಐ ಸಿ ಈ ತರ ಎಲ್ಲಾ ಬರ್ತಾವಲ್ಲ ನೋಡಿ
ಹ್ಮ್ ಹ್ಮ್ ಹ್ಮ್
ಇದನ್ನೆಲ್ಲ ಸೇ ಸೇರಿಸಿ ಒಟ್ಟಿಗೆ ರಾಜ್ಯ ಅಂತ ಹೇಳ್ಬೋದು ನಾವು ಇದು ಹದಮ್ಮೂರ ಅ ಇದು ಹನ್ನೆರಡನೇ ವಿ ದೇ ಹದ್ಮೂರನೇ ವಿಧಿ ಬಂದು ಏನು ಅಂತಂದ್ರೆ ಈ ಸ ನ್ಯಾಯಾಂಗ ನ್ಯಾಯಾಂಗ ವಿಮರ್ಶೆ ಅಂದ್ರ ಈಗ ಕಾನೂನ್ ಮಾಡ್ತದಲ್ಲ ಶಾಸಕಾಂಗ ಅಥವಾ ಸಂಸತ್ತು ಏನ್ ಕಾನೂನ್ ಮಾಡ್ತದ ಅದನ್ನ ಅದು ಏನ್ ನ್ಯಾಯ ಪರವಾಗಿದ್ದ ಇದ್ದ ಅಂತ ವಿಮರ್ಶೆ ಮಾಡಕ್ ಸಂಬಂಧ ಪಟ್ಟದ ಹದಮೂರನೇ ವಿಧಿ
ಹೂ
ಈ ನ್ಯಾಯಕ ವಿಮರ್ಶೆ ಅಂತ ಪದ ನಾವು ಅಷ್ಟೇ ನಾವು ಅಮೇರಿಕ ಸಂವಿಧಾನದಿಂದ ಎರವಲು ಪಡೆದ ಕೊಂಡಿರೋದ
ಹೂ ಹು
ಹಾ ಈ ನ್ಯಾಯಕ ವಿಮರ್ಶಲ್ಲಿ ಈ ಕೇಂದ್ರ ಕಾರಂಗಮ ಅಂದ ರಸ್ಕಿಮ ಕೇಂದ್ರ ಸಂಸತ್ತು ಮಾಡ್ತದಲ್ಲ ಅದು ಮತ್ತ ರಾಜ್ಯ ಕಾರ್ಯಾಂಗ ಮಾಡ್ತದಲ್ಲ ಇದು ರಾಜ್ಯ ಶಾಸಕಾಂಗ ಯಾಂಡ ವಿಧಾನ ಸಭೆಯಲ್ಲಿ ಇಲ್ಲಿ ಇಲ್ಲಿ ಮೊ ಕುರಿಮರಿ ಬಂತು ಸರ್
ಹ
ಮಂದ ಮರ್ಯಾದ ಸರಿ ಇಲ್ಲಿ ಇಲ್ಲಿ ಇಲ್ಲಿ ಇಲ್ಲಿ ಇಲ್ಲಿ
ಹೂ
ಅಯ ಅಯ್ಯ ಓಡ್ತಾವ್ ಓಡ್ತಾವ್ವ ಶಿವು
ಡೀ
ಓಡ್ಬಿಡ್ತು ಮಾರಾಯ
ಕಡಗ
ಹೂ ಏನ ಇವು ಮ ನವಿಲು ಮೊಲದ್ ಮರಿ ಮುಂಗಸಿ ಇಷ್ಟಕ್ಕೂ ಏನೋ ನಡೀತವ ಇಲ್ಲಿ
ಹಾ
ಇರು ಮಾರಾಯ